ಹಲೋ ರೇಣು
ಹಾ ಅಲೋಕ ಆರಾಮ್ ಆತ
ಆರಾಮನೂರೇನು ನೀನು
ಹ್ಮ್ ನಾನು ಆರಾಮ್ದೇನಿ ಮತ್ತ
ಏನ್ ಮಾಡಪ್ಪತ್ತ ಹಗ್ಯದ ಊಟ
ಹಾ ಬೆಳಿಗ್ಗೆ ಟಿಫನ್ ಆಗಿದ್ದಕ್ಕ ಊಟ ಏನ ಇದಕ್ಕ ಸ್ವಲ್ಪ ಇನ್ನ ಸ್ವಲ್ಪ ಊಟ ಲೇಟ್ ಅದಕ
ಹೌದಾ ಹಗಿರ ನ್ ಟ್ರೈನಿಂಗ್
ಹಾ ಬಂದೀಿವಲ್ಲ ಕಟ್ರಿ ಇಲ್ಲಿ ಗುಲ್ಬರ್ಗದ ಹಲಿದ್ದು ಯಾವ್ದ ಆಾಗಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ದಸ ನೀರಂಗ್ರಕ್ಕಸದು ಈಗ ಮೂರ್ ದಿನ ಆಯ್ತ ಕಟ್ರೆ ನಿಿಂಗ್ ನಾಳಗ್ಂದಾದ್ರೂ ಹೋಗೋದು ಅವ್ರಿಗೆ
ಹೌದಾ ಇಲ್ಲ ನಾನು ಸ್ವಲ್ ಬೇರೆ ಕಡೆ ಮಾಡಕ
ಹೌದು ನಿನ್ ಸ್ಟೇಟಸ್ ನ ನೋಡ್ತಿದ್ದೆ ಆಾವಾಗವಾಗ ಬೇರೆ ಬೇರೆ ಕಡೆಗಲ್ಲ ಟ್ರೈನಿಂಗ್ ಹೋಗಿದ್ದು ಸ್ಟೇಟಸ್ ಇಟ್ಟಿದ್ದು ಈಗೇನ್ ಬೇರೆ ಮಾಡತ್ತೀರನ ಕ
ಬೇರೆ ಮಾಡಕತ್ ನಾ ಇವತ್ ಬೆಳಗ್ಗೆ ಬಂದಿನ ಬ್ಯಾಂಗಲೋರ್ ಇದ್ದೆ
ಅದೇ ಬೆಂಗ್ಳೂರ್ನಲ್ಲ ಇದ್ರಿ ಏನ್ ಮಾಡತ್ರಕ್ಕ ಇವಾಗ
ಗುಡ್ಡು ಪ್ರಾಜೆಕ್ಟ್ ಅಂತ
ಗುಡ್ ಪ್ರಾಜೆಕ್ಟ್
ಹ್ಮ್ ಚಿಡ್ರನ್ ಹಾಪಿ ಅ ಪೌಂಡೆಕ್ಷ ಎಂತಾವ
ಹಾ
ಅದಲ್ಲ ಸೇರ್ಕೊಂಡಿದ್ದೆ ನಾವು ಆದ ವರ್ಷನೇ
ಹಾ
ದ ಮಾಡಕವಲ್ಲ ಮತ್ತ ಅದ್ರು ಎಲ್ಲಿ ಕಿರಿಕಿ ಅಂತ ಬಿಟ್ಟ
ಗಡ್ ಪ್ರೊಾಜೆಕ್ಾಕ್ಕಾ ಗಡ್ ಪೊಡಕ್
ಒುಡ್ ಪ್ರೊಾಜೆಕ್ಟ್
ಗುಡ್ ಪ್ರಾಜೆಕ್ಟ್ ಏನಕ್ಕದು ವರ್ಕ್
ದೇವದಾಸಿ ತಾಯಿ ಅಂದ್ರ ಅಂತ ಇರ್ತಾರಲ್ಲಾ
ಹಾ ಹಾದು
ಅವ್ರಗ ಬೆನಿಫಿಟ್ ಸಿಗಂಗ ಮಾಡದು
ಹೌದಾ ಇದು ಎಲ್ರೂ ಇದ ಅಕ್ಕಸ ಇದು ಬೆಂಗ್ೂರಲ್ಲಿ ಅದ ಅನಕ ಕೆಲ್ಸ ಇದು ಏನ ಇಲ್ಲೇ ಕುಂತ ಮಾಡದನೆ
ಇಲ್ಲ ಇಲ್ಲ ಇಲ್ಲೇ ನಿಯರ್ ಬೈ ನಾವು ಮಕ್ಕಳನ್ನ ಗುರ್ತಿಸಕೋಬೇಕು ಅವ್ರ ಮಕ್ಳು ಅವ್ರಿಗೆ ಗೊತ್ತಿರಲ್ಲ ನಮಗ ಇಂತಂತ ಸ್ಕೀಮ್ ನಗದಾವ ನಮಗ್ ಎಷ್ಟು ಸಿಗ್ತಾವ ಕಾಲರ್ಶಿಪ್ ಸಿಗ್ತದ ನಮ್ಗೊ ನೀಡ್ ಐತಿ ಇಂಥವೆಲ್ಲ ಮನಿ ಬರ್ತಾವ ಅಮೌಂಟ್ ಬರ್ತ ಅನ್ನೋದು ಅವ್ಕ ಗೊತ್ತಿರಲ್ಲ
ಹೌದೌದು
ಕಮ್ಮಿಿಯಾಗಿಬಿಡುದು ಬಟ್ ಅವ್ರ ಮೊಮ್ಮಕ್ಕಳಿಗೆ ಅವ್ರಿಗೆ ಬೆನಿಫಿಟ್ ಆಗದು
ಹೌದ ಅದನ್ನ ಬ ಅವ್ರಗ ಏನ್ ಇದ ಅಂತ ಹೇಳಿ ಇದರಿಂದ ನೀವು ಆ ಸೌಲಭ್ಯನ ಒದಗ್
ಹಾ ಒದಗಿಸ್ತೀವಿ
ಅಂದ್ರ ಪೇಮೆಂಟ್ ಅದೆಲ್ಲ ಗೌರ್ಮೆಂಟ್ ಇಂದ ಅದೆೇ
ಹಾ ಗೌರ್ಮೆಂಟ್ ಕಣಿತ ಗುಡ್ಡ್ರ ಣ್ಣಿತ ಬರ್ತತ್ ಗುಡ್ಡ ಪ್ರಾಜೆಕ್ಟ್ ಕಣಿತ ಬರ್ತ ನಮ್ಮ
ಹಾ ಎಷ್ಟು ಬರ್ತದಕ್ಕ ಪೇಮೆಂಟ್ ಮಾತ್ರಿ
ಹತ್ತು ಬರ್ತದ ಹತ್ತು ಹತ್ತು
ಹತ್ ಸಾವಿರ ಅವ ಚಲೋ ಪರವಾಗಿಲ್ಲಕ್ಕ ಮಂತ ಇದೇನ್ ಕಂಟಿನ್ಯೂ ಇಲ್ಲಲ್ಲ ಡೇಲಿ ನೀವು ಅಂತ ಮಕ್ಳ ಐಡೆಂಟಿಫೈ ಮಾಡೋದು ಅವ್ರದಷ್ಟ ಡಿಟೇಲ್ಸ್ ಕಲೆಕ್ಟ್ ಮಾಡೋದು ಅವ್ರಿಗೆ ಇದು ಏನಾಗ್ತದೆ ಅದಷ್ಟೇ ಮಾಡದು
ಇಲ್ಲ ಇಲ್ಲ ಹಂಗಲ್ಲ ನಾವು ಮಕ್ಕಳ ಅಷ್ಟಂದು ತಗೊಂಡತ ಕುಂತ್ತ್ರ ಜಗ್ಗೆ ವರ್ಕ್ ಆಗತ್ತ ಬಟ್ ಯಾದಗಿರಿ ಡಿಸ್ಟ್ರಿಕ್ ನಲ್ಲಿ
ನನಗ್ ಐವತ್ ಮಕ್ಕಳು ಐಡೆಂಟಿಫೈ ಮಾಡೋದು ಅಂದ್ರ ಒಷ್ಟು ಒಂದ್ ಲಕ್ಷಾಂತರ ಮಕ್ಕಳ ಆದ್ರ ಅಷ್ಟು ಮಕ್ಕಳು ಕೂಡ ನಂದು ಸಂಪರ್ಕ ಆಗ್ಕ್ಲ್ಲ ಒಬ್ಬ
ಹೌದ ಹೌದು ಬರೇ ಒಂದು್ ಡಿಸ್ಟ್ರಿಕ್ ಅಂತ ಕೊಟ್ಟಬಿಟ್ರಿ ತರ್
ಅಂತ ಕೊಟ್ಟಿರ್ತಾರ ಬಟ್ ಅದಕ ನಾನ್ ಐವತ್ ಮಕ್ಕಳು ಇನ್ನೊಬ್್ರರು ಐವತ್ ಮಕ್ಕಳು ಇನ್ನೊಬ್್ರರು ಐವತ್ ಮಕ್ಕಳು ಬಟ್ ಅವ್ರು ಹ್ಯಾಂಡಲ್ ಮಾಡೋಂತ ಮಕ್ಕಳು ವಿಲೇಜ್ ನಿಯರ್ ಬೈ ನೋಡ್ಕೊಂಡು ಬತ್ತೆ ಈಗ ಯಾವ್ರ ಬಂದು ಇಲ್ಲಿ ಕೇಳಿದ್ರೆ ಈ ತರದರ ನಿಂಬಲಿ ಈ ತರದರ
ಸಿಗಲ್ಲ ಗೊತ್ತಾಗಲ್ಲ ಅವ್ರ ಊರನವ್ರಿಗೆ ಅವ್ರಿಗೆ ಗೊಯ್ತತ್ತು ಅಂದ್ರ ಅದ್ ಹೆಂಗ ಮಕ್ಕಳು ಯಾರಂತ ಗೊತ್ತಿರ್ತದೆ ಬೇರದ್ರಿಗೆ ಯಾರಿಗ ಗೊತ್ತಾಗಲ್ಲಕ್ಕ ಅ್ರಟ ಬ ಅಂದ್ರಮಗೆ ನಿಮ್ ಡಿಸ್ಟ್ರಿಕ್ ನಿಮ್ ಸುರ್ಪುರ ಅಲ್ಲಿ ಎಸ್ಪೆಷಲಿ ಬಂದ್ರ
ಹಾ ಸುರ್ಪುರ್ ಹೋಗತಾಳ
ದ್ರ ಅಂತ ಮಕ್ಕಳಿಗೆ ನೀವು ಅ ಸೌಲಭ್ಯ ನೋಷ್ಟು
ಹ್ಮ ಸೌಲಭ್ಯ ಮಾಡೋದು ಅಂದ್ರೆ ಎಜುಕೇಶನ್ ಡ್ರಾಪ್ ಮಾಡ್ತಾರಾ ನೀ ಏನ್ ಕಲ್ತ ಏನ್ ಮಾಡಬೇಕೋ ನಾ ಮುಂದೆ ಎಲ್ಲಿಗ್ ಹೋಗ್ತಿದ್ದಿ ಮನೆ ಇರಬೇಕು ಗಂಡ ಮನೆಗೆ ಹೋಗೋದಲ್ಲ ಹಂಗ ಹಿಂಗ ಇಲ್ಲಕ್ಕಂದ್ರೆ ತಾಳಂತ ಬದ್ದಂತ ಪದ್ಧತಿ ಮೂಡ ನಂಬಿಕೆ ನಿನಗೂ ಅದೇ ತರ ಮಾಡ್ತೀವಿ ಅಂದ ಇವೆಲ್ಲ ಇರ್ತಾವಲ್ಲ ಪಾಪ ಅವಕ್ಕ ನ ಗೊತ್ತಿರಲ್ಲ ಮಕ್ಳಿಗೆ
ಹೌದು
ತಾಯಿದರ್ ಅನುಭವ್ ನೋ ಮಕ್ಳು ಅನುಭವ್ಬಾರ್ದ ಈಗ ತಾಯಿಾರಿಗೆ ಮನವರಿಕೆ ಮಾಡ್ಬೇಕು ಆ ತರ ಮಾಡಬಾರ್ದು ಅವ ಏನೋ ಹಿಂದ ಮಾಡ್ಯಾರ ಕಮ್ಮಿ ಆಗೇತಿ ಬಟ್ ಎಲ್ಲಾರು ಒಂದ್ ಹತ್ಕ್ಕೊಬ್ಬರು ನಡಸ್ತಾರ ನಡದಿದ್ದನು ಅವ್ರು ಇಷ್ಟನೆೇ ಹೋಗ ಹೋಗಲ್ಲ ಏನಿಲ್ಲ ಅವ್ರಗ ಏನು ಬೆನಿಫಿಟ್ ಸಿಗಲ್ಲ ಸಮಸ್ಯೆಸ್ ಅಲ್ಲ
ಇಲ್ಲ ಚಲೋ ಅದ ಬಿಡಕ್ಕ ಪ್ರೊಜೆಕ್ಟ್
ಪ್ರಾಜೆಕ್ಟ್ ಚೆನ್ನಾಗೈತಿ ಮಾಡ್ಕೊಂಡು ಹೋಗ್ಬೇಕಷ್ಟೆ ಹ್ಮ್ ನಿಮ್ದೇನದ
ನಾ ಅದೇಗ ಅಲ್ಲೇ ಸ್ಕೂಲ್ ಕೆಗಸ್ಟ್ ಟೀಚರ್ ಹೋಗ್ ಮೊದಲಿಂದ ಕಂಟಿನ್ಯೂ ಅದೇ ವರ್ಕ್
ಸರ್ ಆರಾಮಾರಾ
ಹ್ಮ್ ಆರಾಮದರ ಮನ್ನೆ ನಾವು ಇಲ್ಲೇ ಕೆಂಬವಿನಾಗ ಸ್ವಂತ ಮನೆ ಕಟ್ಕೊಂಡಬೇಕ ಈಗ ಆ ಕಡೆ ಈಗೆ ಮನೆ ಬಿಟ್ವಿ ಒಂದ ಅ ಈಗ ಹೊಸ ಏರಿಾ ಆಗ್ಯದ ಅಂತದ ಕಂಬಾವೋಳ ಡಾಲರ್ಸ್ ಕಾಲೋನಿ ಅಂತ ಮೇ ಬಿ ಈ ಫೆಬ್ರವರಿ ಆನೇ ತಾರೀಕಿಗೆ ರೀಸೆಂಟ್ ಆಗ ಓಪನ್ ಮಾಡಿದ್ವಿ ಮನಿ ಓಪಿ್ ಆಯ್ತು ಈಗ ಮನೆ ಹೊಸ ಮನೆಗೆ ಶಿಫ್ಟ್ ಆಗಿವಲ್ಲೇ ಮ ಕೆಮ್ಮ ನಮ್ದ್ ಆಲ್ಮೋಸ್ಟ್ ಕೆನ ಸೆಟ್ಲ್ ಆದಂಗ ಐತಿ ಇಲ್ಲೇ ಇರ್ತ ಲಾಸ್ಟ್ ಅಂತಲ್ಲ ಎಲ್ಲಾ ಊರ್ ತಿರ್ಗಾಡ್ ತಿರ್ಗಾಡ್ ತಿರ್ಗಾಡ್ ಕೆಂಬ ಬಂದಸಟ್ಲ ಎಲ್ಲ ನಮ್ಮೂರು ಎಲ್ಲ ನಾವು ಅನ್ಕೊಂಡಿರ್ಲಿಲ್ಲ ಇಲ್ಲ ಜಾಗ ತಗೊಂಡು ಇಲ್ಲೇ ಮನೆ ಕಟ್ಕೊಂಡು ಇಲ್ಲ ಸತ್ಲ ಆಗ್ತವಂತ ಅದ ಹಂಗೆ ಪರಿಸ್ಥಿತಿಗಳು ಬರ್ತಾವತ
ಬರ್ತಾ ಏನು ಮಾಡಕ್ ಆಗಲ್ಲ ಎಂತ ಶ್ರೀಮಂತ ಅಂದ್ರರು ಪರಿಸ್ಥಿತಿ ಬರ್ತ ಎಂತ ಬಿಡವರ ಅಂದ್ರೆ ಬರ್ತದ ಎಲ್ಲಾ ಅಂತೀವಿ ಕಣ್ಣಿಟ್ಟ ಸಾವಿ ರೂಪಾಯಿ ಬರ್ತದ ಅವ್ರಿ ಏನ್ ಚಿಂತ ಅಲ್ಲಿ ಹೋತಾರ ಎಲ್ಲಿ ಬರ್ತಾರ ಅಂತಾರ ನಮ್ಮಿಂದಿ ಇಷ್ಟು ಉುದ್ದಿ ಇರ್ತ ಹಾ ಸುಮ್ನೆ ಏನು ಮಾಡಕ್ ಆಗಲ್ಲ ಪ್ರ ಪಚದಾಗ ಕಷ್ಟ ಎಲ್ಲಾರ್ದಾರ ಇದು ಇಲ್ಲ ಅಂತ ಸುಖ ಎಲ್ಲಾರ ಇದು ಇಲ್ಲ ಅಂತಲ್ಲ ಕಂಗ ಎಲ್ಲಾರ ಪಳ ಅದೇ ಹ್ಮ್ ಹಂಗೆ ಆಗತ್ ನೋಡ
ಕ ಛಂದ ನಸದ
ಹ್ಮ್ ಎಷ್ಟ ಜನ ಅದರಿ ನಿಮ ಯಾಕ ವಯಸ್ಸು ಕಟ್ಟಾಕತದ ನೋಡು ರೇಣುಕಾ ಹಲೋ ನೆಟ್ವರ್ಕ್ ಐತಿಲ್ಲ ಅಲ್ಲಿ ಗುಲ್ಬುರ್ಗ ದಗ